ಹಲೋ ಹಾ
ಹೇಳಿ
ಏನ್ ಮಾಡತೀರಾ
ಏನ್ ವರ್ಕ್ ಇತ್ತ ವರ್ಕ್ ಮಾಡ್ತಿದ್ವಿ ನೀವು
ನಾನು
ಹೌದಾ
ಹೌ ಹ್ಮ್ ಆರಾಮಿ ನೀ ಆರಾಮ
ಹ್ಮ್ ಆರಾಮ್
ಅ ಕಾಲೇಜು ಇದೆ ನಿಮ್ದು
ಹ್ಮ್ ಇೇ ನಮ್ದು ಹ್ಮ್
ಹ ಮತ್ತೆ ಏನ್ ಮಾಡ್ತಿದರ
ಏನು ಸ್ವಲ್ಪ ಕಾಲೇಜ್ ವರ್ಕ್ ಇತ್ತ ಅದೇ ಮಾಡ್ತಿದ್ವಿ ಕಖಾಲಿ ಜೋರಕಿತ್ತ ಅದೇ ಮಾಡ್ತಿದ್ವಿ ಹ್ಮದು ನೀವು
ನಾ ಅದು ಅದೇ ಕಾಲೇಜ್ ವರ್ಕಮಾಡ್ತಾ ಇದ್ದೆ
ಹ ಹ್ಮ
ಹ
ಟೀ ಕಫಿಶ
ಎಲ್ಲಾ ಆಯ್ತು ನಿಮ್ದ ಆಯ್ತಾ
ಹ್ಮ್ ಆಯ್ತು ನಮ್ದಲ್ಲ
ಹ್ಮ್
ಹ್ಮ
ಊಟ ಇನ್ನುೂ ಇಲ್ಲ ನಿಮ್ದು
ನಮ ಇ ಲೇಟ್ ಹೋಗಕನ್ನಂದ್ ಹಫ್ ಅನ್ ಅವರ್ ಅಲ್ಲಿ
ನಮ್ದಿನ್ನು ವ ಇನ್ನು ಹ ಎರಡು ತಸ್
ಹೌದಾ ಹ್ಮ್ ಚೆನ್ನಾಗಿರುತ್ತ ಊಟ
ನೀನು ಚೆನ್ನಾಗಿರಂಗ
ಹ್ಮ್
ಚೆನ್ನಾಗಿರಲ್ಲ ನಿಮ್ಮಲ್ಲಿ
ನಮ್ಮಲ್ಲಿ ನ್ ನಾರ್ಮಲ್ ಆಗಿರುತ್ತೆ ತಿನ್ಬೋದು
ಹ್ಮ್ದು ಅಷ್ಟೇ ಬಟ್ ಮೂ ದಿನ ತಿನ್ನಕ್ಕ ಆಗಲ್ಲ
ಆಷ್ಟೆ ಗರಮಟ ಹಷ್ಟಲಿಗಲ ಜಷ್ಟತ ಹ್ಮ್ ನಾಳೆ ಕಾಲೇಜ
ಹೋಗ್ಬೇಕು ನಿಮ್ದು
ಹ್ಮ್ ನೋಗ್ಬೇಕು ನಾವವು ನಾಳ ಒಂದ್ ದಿವ್ಸ ನಾಡಿದ್ ತಾಸ್ ಸಂಡೆ ರಷ್ಟು
ಏನ್ ಮಾಡ್ತೀರಾ ಸಂಡೆ ದಿವ್ಸ
ಸಂಡೆ ನಣ್ಣ ಇದಷ್ಟ ಏನ್ ಮಾಡ್ಕೊ ಬಿಡೋದು ಅಷ್ಟೇರೇಜ್ ಇರುತ್ತಲ್ಲ
ಹೌದಾ ಎಲ್ಗೂ ತಿರುಗಾಡಕ್ ಹೋಗಲ್ವಾ
ಇಲ್ಲ ಇಲ್ಲ ತಿರಿಗಡಕ್ಕೆ ಏನ್ ಹೋಗಲ್ಲ
ದುಡ್ಡುಡಿಸತೀರಲ್ವಾ
ಹಂಗೇನಿಲ್ಲ ಫ್ರೆಂಡ್ಸ್ ಯಾರಾದ್ ಓಕೆ ರೆಡಿ ಅಂದ್ರೆ ನಾವು ರೆಡಿನೇ
ಫ್ರೆಂಡ್ಸ್ ಯಾರು ಇಲ್ವಾ ನಿಮ್ಗೆ
ಇವೇರೆ
ಹ್ಮ್
ಹ್ಮ
ಬಾಳ ಜನ ಇದ್ದಾರಾ
ಜಾಸ್ತಿ ಜನ ಇದ್ದಾರೆ ಬಟ್ ಸುಮ್ನೆ ನಮಗ್ ನನ್ಗ್ ಬೇಕಾಗ್ಯ್ರ ಕೆಲವು ಜನ ಇದಾರೆ ಅಷ್ಟೆ
ಹೌದಾ
ಹ್ಮ್ ಫ್ರೆಂಡ್ಸ್ ಹಂಗ ಹಂಗ್ ಹುಡ್ಕ್ರೆ ಊರ್ ತುಂಬದಾರೆ
ಹ್ಮ್
ನನ್ ಬೇಕ್ಯ ಕೆಲವೊಂದ್ ಜನ ಅಷ್ಟೇ ಇದ್ದಾರೆಷ್ಟೆ
ಹೌದಾ ಮತ್ತೆ ಏನ್ ಮಾಡ್ತಿದ್ದೀರಾ ಏನ್ ಕತೆ ನಿಮ್ಮ್ ಫ್ರೆಂಡ್ಸ್ ಎಲ್ಲ ಆರಾಮಿದಾರಾ
ಹ್ಮ್
ಈಮ ಸ್ಂಡಪ್ನೇ
ಅಂದುೂ ಏನು ಇಲ್ಲ
ಹೌದಾ
ರೂಮ್ಲ್ಲೇ ಇರೋದು ಏನಲ್ಲ ವರ್ಕ್ ಇದ್ರೆ ಮಾಡೋದು
ಹ್ಮ್
ಇಲ್ಲ ಎಲ್ಲಾರು ಹೋಗೋತಿದ್ರು ಹೋಗೋದು ಅಷ್ಟೇ ಏನ್ ಎಲ್ಲಾದ್ರೂ ಹೋಗೋದಿದ್ರೆ ಹೋಗೋದು ಒಂದೆ
ಹೌದಾ ಹ್ಮ್ ಹ್ಮ್
ಎಲ್ಲಿಲ್ಲೋ ಏನ್ ಕ ಹಳ್ತ ಏನ್ ಸಮಾಚಾರ ಎನ್ನೋ ಖುಷಿ
ಮತ್ತ ಇನ್ನೇನ
ಏನಿಲ್ಲಾ
ಸಂಡೆ ಆರಾಮ ಮಲ್ಕೊಂಡ್ರೆ ಮುಗದ ಹೋಗುತ್ತೆ
ಅಷ್ಟೆ ಮಲ್ಕು ಒಂದ್ ದಿವ್ಸನೊಂದ್ ದಿವ್ಸ ತಾನೇ ಸಿಗೋದು ರಜೆ ಹಂಗಾಗಿ ಎಲ್ಲಿ ಎಲ್ಲಿಗೂ ಹೋಗಂಗಿಲ್ಲ ಹೋದ್ರಿ ಯಾವಾಗಾದ್ರು ಒಂದ್ಸಲ ಅಷ್ಟೇ
ಹಾ ಹಾ ನಾವು ಹಂಗೆ ಸಂಡೆ ಅಂತ ಬಂದ್ರೆ ಆರಾಮ ರೆಸ್ಟ್ ಮಾಡ್ತಿರ್ತೀವಿ
ಹ್ಮ್
ಇಲ್ಲ ಅಂದ್ರೆ ನೋಡ್ಬೇಕ್ ಇನ್ನು ಎಲ್ಲ ಫ್ರೆಂಡ್ಸ್ ಎಲ್ಲಾ ರೆಡಿ ಅಂದ್ರೆ ಹಂಗೆ ರೆಡಿ ಆ ಹೋಗ್ಬಿಡೋದು ಇಲ್ಲ ಅಂದ್ರೆ ಸುಮ್ಮ್ನೆ ಮಲ್ಕ್ಬಿಡದು ಅಷ್ಟೇ
ಹ್ಮ್ ನಂದ್ರೆ ಏನಿಲ್ಲ ಆತರ ನಾರ್ಮಲ್ ಆಗಿ ಹೋಗಲ್ಲ ಅಂದ್ರೆ ಹೋಗ್ತೀವಿ ಬಟ್ ವಾರ ವಾರ ಏನು ಹೋಗಲ್ಲ
ಹ್ಮ
ಮತ್ತೆ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಇಷ್ಟ ತೋರ್ಕಿತ್ತ ಅದನ್ನ ನಂಗೆ ನಿಲ್ಸ್ಬಿಟ್ಟು ಸುಮ್ಮ್ನೆ ಮಲ್ಕೊಂಡಿದ್ದು
ಮಾಡದೆೇ ಕಮ್ಮಿ ನಂತಾರೇ ನಿಮ್ಮೂಊರಿಲ್ಲಿ ಏನ್ ಫೇಮಸ್ ತಿನ್ನೋಕೆ ನನ್ ಮಾಡ್ಬೇಕಂತ
ಪೇಮಸ್ ಅಂದ್ರೆ ಒಡಾಪಾವ ಈ ಚೆನ್ನಾಗಿರುತ್ತ ಗೊತ್ತಾ
ಹ್ಮ್ ಹೆಂಗಿರುತ್ತೆ ಖಾರ ಇರುತ್ತಾ ಸ್ವೀಟ್ ಇರುತ್ತಾ
ಹ್ಮ್ ಖಾರ ಖಾರಾ ಹ ಬೊಟಾ ಇದ್ರದಿಂದ ಮಾಡಿತಾರಲ್ಲಾ ಪೊಟಾಟ
ಹೌದಾ ಹ್ಮ್ ಎಲ್ಲ ಜಾಸ್ತಿ ಬರ್ತಾಯ್ತಲ್ಲ ಮತ್ತೆ ಹೇಳಿ ಅದಕೇ ತರಕ್ ಆಗಲ್ವಾ
ಅದು ತರಕ್ಕ ಆಗಲ್ಲ ಹೆಂಗಾದ್ರೆ ಅದು ಒಂದ್ ಡೇ ಅಲ್ಲಿ ಹಾಳಾಗ್ ಬಿಡುತ್ತೆ ಇದ ನಾವು
ಹೌದಾ ಹಾಳಾಗ್ಬಿಡುತ್ತ ಹ್ಮ್ ನೀವಂತೂ ಊರಿಗೆ ಕರೆಯೋದಿಲ್ಲ ನಾವು ಬಂದು ತಿನ್ನೋದು ಇಲ್ಲಾ
ಹ್ಮ್ ಬನ್ನಿ ಈ ಟೈಮ್ ಹೋಗೋಣ
ಬೇಡ ಬೇಡಾ ನಾವು ನಾವ್ ಹೇಳಿದ್ಮೇಲೆ ಕರಿಯೋದೆನ್ ಬೇಡಾ
ಮೂರು ದೂರ ಎಲ್ಲ ಅಲ್ಲಿಕ
ಓ ಕರಿಬೇಕು ಅನ್ನ ಮನ್ಸಿದ್ರೆ ಹೆಂಗಾದ್ರು ಕರೀತಾರ
ಬನ್ನಿ
ಬೇಡಾ, ಬೇಡಾ, ಬೇಡಾ
ಹ್ಮ್ ಜನ ವರಪ್ಪತ್ತಿನಕಂಬರು ಜ ಮೂರು
ಬೇ ಬೇಡ
ಹ್ಮ ಒನ್ ಟೈಮ್ ತಿಿಂದ್ರ ನಿಮ ತಿರ್ಗಿ ಅದ ಕೇಳ್ತಿರ್ ಗೊತ್ತಾ
ಹ ಅದಕ್ಕೆ ಅದಕ್ಕೆ ಕರ್ಕೊಂಡ್ ಹೋಗ್ತಿಲ್ವಾ
ತಿನ್ಬೇಕತಂದ್ರ ಊರ್ಗ ಹೋಗ್ಬೇಕದುದು
ಅದೇ ಮತ್ತೆ ಪದೇ ಪದೇ ಕೇಳ್ತಾರೆ ಅಂತಾನೇ ಕರ್ಕೊಂಡ್ ಹೋಗ್ತಿಲ್ವಾ
ಹಂಗೇನಿಲ್ಲ
ಓ ಅದಕ್ಕೆ ಬಾಳ ಸಲ ಕರ್ಕೊಂಡ ಒಂದ್ಸತಿನೂ ಕರ್ದಿಲ್ಲ ಅಲ್ವಾ ಕರ್ಕೊಂಡ್ ಹೋಗೋದ್ ದೂರ್ ಉಳೀಿತದ
ಹ ಹಾ ಹ
ಹ್ಮ್
ಇಲ್ಲ ಈ ಟೈಮ್ ಈ ಟೈಮ್ ಬನ್ನಿ ಹೋಗೋಣ
ಹ್ಮ್ ನೋಡಣ ನೋಡಣ
ಹೋಗಟ್ಟು ಬರಾನ
ಬೇಡ ಬೇಡ ನೀವ ಹೋಗ್ ಬನ್ನಿ ಅದು ನಾವ ತಿಳ್ಕೊಂಡು ನಾವು ಕೇೇಳಕೊಂಡು ಹೋಗೋದೇ ನಿ
ಅಂಗಲ್ಲ ಕರಿಯಕ್ಕೆನಿಲ್ಲ ದೂರ ಇತ್ತಲ್ಲ ನಿಮಗೆ ಬರ್ತ ಲ್ಲ ಅಂತ ಬನ್ನಿ ಕರ್ಕೊಂಡ ಹೋಗ್ಬೇಕು ನನಗೇನು ಹ್ಮ್ ನನಗೇನು ಹ್ಮ್
ನಾವ್ ಹೇಳಿದ್ಮೇಲೆ ಕರುದ್ರೆ ಹೆಂಗೆ ಅಸಕಬೇಕ ಕ ಅಂದ್ರೆ ನಮ ದೂರ ಆಗುತ್ತೆ ಅಲ್ವಾ ನಿಮ್ಮೂರು
ಹಾ ಒಂದು ನೈಟ್ ಬೇಕಾಗುತ್ತೆ
ಹೌದಾ
ಹ್ಮ್
ಅಂದ್ರೆ ಬಸ್ಗೆ ಹೋಗ್ತೀರಾ ಏನು ಹೌದಾ ಹ್ಮ ಈಗಾದ್ರೆ ನಾವು ಹೊರಗಡೆೋಗಟಬೇಕ
ಹ್ಮ್
ಕ ಹ
ಟ್ರೈನ್ಗೆ ಹ ಬಸ್ಸಿಗಾದ್ರೆ ದೂರ ಆಗುತ್ತಲ್ಲಾ ಜ
ಹೌದು ಹೌದು ಆಗಲ್ಲ ಟ್ರೈನು ಫ್ರೀ ಇರುತ್ತಾ
ಆ
ಟ್ರೈನ್ ಏನು ಫ್ರೀ ಇರುತ್ತಾ
ಟ್ರೈನ್ ಆದ್ರೆ ಆರಾಮಾಗಿ ಹೋಗಬಹುದು
ಈಗ ಮಧ್ಯಾಹ್ನೋೋಡ್ತಾರೆ ಈ ತಡ ನೋಡ್ರೆೆ ಆರ ಮಾಡ್ತಾರ ಅ ಹ ಮಟನ್ ಬಿರಿಯಾನಿ ಬಾಳ ಚನ್ನ ಬಳ ಗೊತ್ತಾಗುತ್ತದೆ ಅಲ್ವಾ ಒಂದ್ ಎಂಟು ತಾಸ ಆಗುತ್ತಾ
ಹ್ಮ
ಒಂದ್ೆ ಎಂಟು ತಾಸ ಜ ಇದ ಜರ್ನಿ ಆಗುತ್ತಾ
ಅಲ್ಲ ಅಲ್ಲ ಒ ಒಂದು ಹನ್ನೆರಡು ಅವರ್ ಬೇಕಾಗುತ್ತೆ
ಹ್ಮ್ ಹ ಹ್ಮ
ದೂರ ಐತೆ ಅಷ್ಟು ಇದಾಗಲ್ಲ ಬಸ್ಸಿಗಾರು ಬಸ್ಸಿಗಾರಂದ ನಾನ ಎರಡುವರು ಟ್ರನ್ ಆದ್ರೆಏ ಜಾಸ್ ಇದೆ ಹ್ಮ್ ಟ್ರೈನಿಂಗ್ ಆದ್ರೆ ಹದ್ನಿದುರ್ಬೇಕಾಗುತ್ತೆ ಹೋಗ ಹದ್ನಿದು ಬಸ್ಸ ಈಗಾದೇ ಡೈರೆಕ್ಟ್ ಬಟ್ಟಲ್ಲಿ ನಮ್ಮ್ ಊರ್ಗಿದ್ದದೆ ಬಸ್ಸು
ಹ್ಮ್
ಬಸ್ ಈಗ ಡ್ಯಾಟ್ ಹೋಗ್ತೀವಿ ಒಂದ ಇಲ್ಲಿ ಹತ್ಕೊಂಡು ಡೈರೆಕ್ಟ್ ನಮ್ಮೂರಲ್ಲಿ ಹ್ಮ್
ಇಲ್ಲ ಎರಡು ಕೆಸ ಸ್ಕೂಟರ್ ಹೋಗುವ ಮೂ ಕೆಲಸ
ಆರಾಮ ಮಾಡಬೇಕು ಬಸ್ ಬಟ್ಟಗಳು ಬಟ್ಟು ಟ್ರೈನ್ ಬಸ್ ಆದ್ರೆ ಸುಮ್ಮನೆ ಅಷ್ಟೊಂದು ಬೀಳು ಸ್ಲೀಪರ್ ಆದ್ರೂ ಹೋಗ್ಬಹದು
ಹೌದಾ
ಸ್ಲೀಪರ್ ಆದ್ರೆ ಹೋಗಿರುತ್ತೀ ನಾನು ಹ್ಮ್ ದೂರ ಆಗುತ್ತೆ ಬಸ್ ಸಿಗಾದ್ರೆ ಸ್ಲೀಪರ್ ಬಸ್ ಆದ್ರೆ ಹೋಗಿರ್ತೀನಿ ನಾರ್ಮಲ್ ಬಸ್ ಆದ್ರೆ ಹೋಗ ಟ್ರೈನ್ ಟ್ರ ನಾರಲ್
ಹೌದಾ
ಹ್ಮ್
ಆದ್ರೂ ಆ ಅಂದ್ರೆ ತಿಂಗಳಿಗೊಮ್ಮೆ ಹೋಗ್ತೀರಾ
ತಿಂಗಳ ಮಮ್ಮಿಲ್ಲ ಸುಮ್ನೆ ಯಾವಾಗ ಒಂದ್ ಟೈಮು ತಿಂಗಳಿಗಾದ್ರರು ಹೋಗಿರ್ತೀನಿ ಇಲ್ಲ ಅಂದ್ರೆ ಒಂದ್ ಎರಡು ಮ ಒಂದ್ ತಿಂಗ್ಳ ಆಗುತ್ತೆ
ಹ್ಮ
ಹ್ಮ್ ತಿಂಗಳಿಗಂತರೂ ಹೋಗಲ್ಲ ಅಷ್ಟೇ
ಇರು ಮಾಡ್ತೀನಿ
ಹಾ ಸರಿ